ಹಲೋ ಅಜಯ್.
ಹೇಳ್ಮಗ ಹಲೋ ಹೇಳ್ಮಗಾ.
ಮಾತಾಳಚೆ.
ತಡ್ತದೀ ನೀ ಊಟಾತ್. ಮಗಾ.
ಹ್ಮ್ ಜಯ್ ನೀವು ಅಡಿಕೆ ಬೆಳ್ತಿರ್ಲ.
ಹಾ.
ಅಡ್ಕಿನ ಅದು ಬೆಳೆ ಬಗ್ಗೆ ಹೇಳ್ತಯ ನಂಗ.
ಅಡಿಕ್. ಕಿ ಹಚ್ಚಬೇಕರ ಸಸಿ. ಚ್ಚಿನ ನೆಲನ ರೆಡಿ ಮ್ಯಾಡ್ಕಬೇಕು ಕೆಲವರು ಈ ಬಗೆಗೆಲ್ಲ ಟ್ರೆಂಚ್ ಓಡಿಸಿ ಒಂಬತ್ತು ಬೈ ಒಂಬತ್ತಕ್ಕ. ಸಸಿ ಕುಂದ್ರಸ್ತಾರ. ಇಲ್ಲಾ ಹೆಚ್ಚಲ್ ಮೂಲ್. ರಸ್ತಾರ ಕಲ್ಲಿಸಾಮಚಒಕು ಮಾಡಿ ಪುಂದರುಸ್ತಾರ ಸಸಿನಾ.
ಹ್ಮ್.
ಕಮ್ಮ ಎರಡು ವರ್ಷನ್ ಸಸಿನರ ಹಚ್ಚಬೇಕು.
ಹ್ಮ್ ಹ್ಮ್ ಅಂದ್ರೆ ಎರಡು ವರ್ಷದ ಸಸಿ ಹೆಂಗ್ ಮಾಡ್ತಾರದನ್ನ.
ಮೊದ್ಲ ಮಳೆ ಕೊಟ್ಟ್ಯಾಗ ನರ್ಸರಿ ಕೊಟ್ಟಾಗ ಸಸಿ ಬೀಜ ಅಡಿಕೆ ಬೀಜ ತಂದು ಎಬಿಸಕಿಂತಾರೆ ಎಬಿಸಕಂದು ಎರಡು ವರ್ಷ ನೀರನ್ನ ಒಯ್ದು ರೆಡಿ ಮಾಡಿ ಆಮಾಲೆ ಕೆಲವು. ಕೆಲವರು ಈ ಮಾಡಲ್ಲಲ್ಲಿ ಯಂಥರಲ್ಲಿ ಕೆಲವ್ರ ಈಗ ಟ್ರಂಚ್ ಮಾಡ್ತಾರೆ ಅಂದ್ರೆ ಜಿ ಸಿ ಪಿ ತರಿಸಿ ಹೆಚ್ಚು ಕಮ್ಮಿ ಒಂದೂವರೆ ಎರಡು ಅಡಿ ಕಂತ್ ಹೊಡೆದು ಒಂಬತ್ತು ಬೈ ಒಂಬತ್ತು ಸಿಸ್ಟಮ್ ಮಾಡಿ ಆವಾಗ. ಸಂಚೋಕು ಮಾಡಿ ಹಚ್ತಾರ ಈಚ್ಚಳ ಮುುಲ್ಲು ಮಾಡಿ ಒಂದು ಹಚ್ತಾರ ಸಸಿಿಯಿಂದ ಸಸಿಗೆ ಒಂಬತ್ತಟಿ ಕುುದಿಸ್ಬೇಕು
ಅನ್್ರ ಒಂಬತ್ತತ್ತುಡ್ ಎಷ್ಟ ಕುನ್ಸ್ಬೋದ ಮತ್ ಬೇರೆ ಅಡಿ ಅಂದ್ರ ಕಡಿಮೆಏ ಹೆಚ್ಚಿಗೆ ಹಿಂಗ್ ಕನ್ಸ್ಬೋದ
ಎಂಟು ಬೈ ಎಂಟು ಬೈ ಎಂಟು ಕುಂದಸ್ಾರೆ
ಅಂದ್ರೆ ಎಂಟು ಬ ಎಂಟು ಅಂದ್ರ
ಎಂಟು ಅಡಕಿಂದು ಅಡಿಕಿ ಎಂಟು ಕುುದರಿಸಿಸ್ತಾರೆ
ಹಾ ಹಾ ಅಂದ್ರೆ ಒಂದ್ ಸೈಜಂದ ಒಂದ್ ಸೈಜ ಎಂಟು ಫೋರ್ಟ್ ಅಡಿ
ಕೊಟ್ಟು ಒಂದು ಸಸಿನ ಒಂದು ಸಸಿಗೆ ಎಂಟು ಬಟ್ಟು ಟ್ಟು ಒಂಬತ್ತು ಬೈ ಒಂಬತ್ತು ಅತ ರದುು ಒಂಬತ್ತರಿಂದ ಒಂಬತ್ತಕ್ಕೆ ಅಂದ್ರೆ ಒಂದು್ ಸಸಿನ ಒಂಬತ್ತು ಒಂದು್ ಸಸಿನ ಒಂಬತ್ತು ಹೊಸ್ತರ
ಹ್ಮ್ ಹ್ಮ್
ಕೆಲಲವರು ಹತ್ತ ಅಡಿ ಈಗಲ್ಲ ಕೆಲವಂತಂತರು ಹತ್ತ ಅಡಿನೂ ಇಡ್ತಾರೆ
ಅ್ರ ಅತ್ತಡಿ ರಂದ
ಅಂತರ ಹೆಚ್ಚು ಚೀ ಇರೋದ್ರಿಂದ ಪೀಕಿಗೆ ಚೆನ್ನಾಗಿ ಇಳುವರಿ ಹೆಚ್ಚಗಿ ಇಡ್ತಾರ ಕೆಲವರು ವಿಚಾರದಾಗಿ ಈಗೆಲ್ಲರೂ ಒಂದು ವರ್ಷ ಈಗೆಲ್ಲ ಗಿಡ ಗಂಟೆ ಮರ ಎಲ್ಲ ಈ ಈ ಸುಳಿ ರೋಗ ಇಲ್ಲಿಂದ ಬೇರುಳ ಎಲ್ಲ ರೋಗ ಬರದರ ಕಾರಣ ಸಲುವಾಗಿ ಎಂಟು ಬೈ ಎಂಟಕ್ಕೆ ಸಜ ಕಿಸ ಸಾವಗ ತರ
ಹಾ ರೋಗ್ ಬರ ಅಲ್ವ ಕಡಿಮೆ ಇಡಾಕ್ೊಂತಾರ ಹ್ಮ್
ಇಲ್ಲ ಯಾಗ ಬರ ಸಲ ಈಗ ಮಾರ ಹೋಗ್ಬಿಡ್ತಲ್ಲ ತಕ್ಷಣ ತಕ್ಷಣ ಹಗೆಾಗಿ ಏನು ಮಾಡಕತ್ತಾರ ಅಂದ್ರೆ ಎಂಟು ಎು ಬಾಯ ಎಂಟುಕೂ ನಿಸಧರ ಹ್ಮ್ ಮತ್ತ ಅದಕ್ಕೀಗ ಔಷಧಿ ಹಿಡ್ಕಂದೆ ಇರ್ಬೇಕು ಅ ಇತ್ಲ ಎಲೆ ಚಿಕ್ಕಿ ಬಿಳಕತ್ತತಿ ಈಗ ಅಡಿಕಿಗೆ ಅದಕ್ಕೆ ಕನಿಷ್ ಐದು ತಿಂಗ್ಳಿಗೆ ಅಮ್ಮಾರ ಇಷ ಪಡಿ ನಾನ ಎದುಬೋಗ
ಹಾ ಹಾ
ಾ ಈ ಕೊಾರ ಜ ತಪ್ಪಿದರೆ ಕ್ಲೋರೋ ಫಿಫ್ಟಿ ಕ್ಲೋರೋ ಟ್ವೆಂಟಿ ಸಿ ಆ ಅಡಿಕೆಗೆ ಬುಡುಕ್ ಟ್ರಂಚ್ ಮಾಡ್ಬೇಕಂದ್ರೆ ಇನ್ನೂರು ಲೀಟ್ರಿಗೆ ಇನ್ನೂರ ಐವತ್ತ ಎಂ ಎಲ್ ಕೊರೆ ಇದ್ನ್ನ ಹಾಕ್ಬೇಕ ಯಾದೊಂದ್ರೆ ಡೋಪರಿಪ್ಸ್ ಹಾಕಿ ಕಲ್ಡಿ ಆಮೇಲೆ ಒಂದೊಂದ ಲೀಟರ್ ತಿಂಗಳಿಗೆ ತಪ್ಪೀರ ಅಕ್ಟೋಬರ್ರಿಗೆ ಈ ಬೇರ್ ಹುಳ ಈ ಜೂನ್ಗೆ ಮಳೆ ಹೆಚ್ಚಿಗೆ ಆದಾಗ ಬೇರ್ ಹುಳ ಈ ಆ ಹುಳ ಮ್ಯಾಲಕ್ ಬಂದಿರ್ತಂತ
ಹಾ ಹಾ
ಮಟ್ಟೆ ಇಡಕ್ ಬಂದಿರ್ತೈತಿ ಅದು ಮ್ಯಾಲ್ಕ ಆ ಮೊಮೆಂಟಿಗಿ ಈ ಔಷಧ ಫ್ರೆಂಚ್ ಮಾಡಿ ತಿರಾ ಮ
ಹ್ಮ ಹಾ ಅಡಿಕೆ ಅದು ವರ್ಷ ಬೆಳೆನೋ ತ್ವಾ ಆರ್
ಬರ್ಷು ಇಲ್ಲ ಇಲ್ಲ ಇಲ್ಲ ವರ್ಷಕ್ಕೆ ಒಂದೇ ಬೆಳೆ ಹ್ಮ ಈ ಭಾಗ ನೀ ಈಗ ರೆಡ್ಗಿ ಅರ್ ಇವಾಗ ಈ ನಾವು ಹೆಚ್ಚು ಕಮ್ಮಿ ಡಿಸೆಂಬರ್ ತಿಂಗ್ಳಾಗ ಕೊಯ್ತೀವಪ್ಪ ಅಡಿಕೆ ನಾ ನವಂಬರ್ ಡಿ ಡಿಸೆಂಬರ್ ನವಂಬರ್ ಡಿಸೆಂಬರ್ ಅಡಿಕಿಯ ಕೊಯ್ದ ರೆೆಡಿ ಮಾಡಿ ಕೈ ಇಟ್ಟ ಮಳಕ ಈಗ ಶಿವರಾತ್ರಿ ಹೆಚ್ಚುಕಮ್ಮಿ ಶಿವರಾತ್ರಿ ಅಂದ್ರೆ ಫೆಬ್ರವರಿ ತಿಂಗಳ ಕೊಟ್ಟೆ ಹೊರಡಕ್ ರಡಿ ಅಕ್ಕತಿ ಆಮೇಲೆ ಮತ್ತ ಮುಂದುನ್ವೂ ಡಿಶ್ ನವಂಬರ್ ಡಿಸೆಂಬರ್ಗೆ ಕೊ ಒಂದ ವರ್ಷ ಬೆಳದು ಒಂದ್ ವರ್ಷ ಕುಂದಬೆಳೆ
ಹೌದು ರ್ಷಕ್ಕೊಂದ ಬೆಳೆ ಹ್ಮ ಹಾ ಅಂದ್ರೆ ಈಗ ಅಡಿಕೆ ಹಾಕಿದ್ದ ಅಡಿಕೆ ಹ ಚ್ಚಿದ್ದು ಒಂದ ವರ್ಷಕ್ಕೆ ಬರ್ತತೋ ಅಥವಾ
ಅದ ಹಚ್ಚಿ ಕನಿಷ್ಠ ಐದರಿಂದ ವಸ್ಟೂ ಅಡಿಕೆ ಬರಾಕ
ಐದರಿಂದ ಆರು ವರ್ಷ ಕಾಯ್ಬೇಕಾ
ವರ್ಷ ಕಾಯಿಲೆ ಬೇಕು ಪಕ್ಕ
ಹ್ಮ್ ಅಲ್ಲಿ ವರ್ಗ ಯಾವ್ದು ಬೆಳಿ ಇರಲ್ಲ
ಅಲ್ಲಿ ಅವಗೆ ದೀರ್ಘಾವಧಿ ಬೆಳಿಗಿದ್ದ ಅಲ್ಲಿೆ ನಡೂವ್ಗ ನಿನ್ ಸಣ್ಣ್ ಸೊಸಿ ಇದ್ದಾಗ ಶುಂಠ್ ಠೀ ಹಾಕಬೋದು ಅದು ಅಂತರ ಇರ್ತದಲ್ಲ ಒಂಬತ್ತು ಬೈ ಒಂಬತ್ತು ಅಂತರ ಇರದಾಗ ಶುಂಠಿ ಬೆಳೆ ಮಾಡ್ಬೋದು ಇಲ್ ಇಲ್ಲಾಂದ್ರೆ ಇಬರ್ ಒಂದು ವರ್ಷ ಆನಂತ್ರ ಜೋಳ ಹಾಕ್ ಹಾಕಿದ ನಂತರ ಬಾಳೆ ಬಾಳೆ ಅದು ಹಂಗೆ ಒಂಬತ್ತು ಬೈ ಒಂಬತ್ತಕ್ ಬಾಳೆ ಹಚ್ತಾರ ಗಿಡದ ಗಿಡದ ನಿಡ ಗ್ಯಾಪ್ ಬರ್ತತಲ್ಲ ನಾ ಕೋರೆಡಿಗೆ ಬಾಳೆ ಹಚ್ಚಿ ಅದನ್ನು ಹೆಚ್ಚು ಕಮ್ಮಿ ಎರಡು ವರ್ಷ ಬಾಳೆ ತೆಗೀತಾರೆ ಬಾಳೆನೂ ಬರ್ತತಿ ಈಗ ಐದು ವರ್ಷದೊಳಗೆ ಎರಡು ಪೀಕು ತೆಗಿಬೋದು ಜ ಶುಂಠಿನೂ ತೆಗಿಬೋದು ಇತ್ಲಾಗ ಬಾಳೆ ತೆಗಬೋದು ಮತ್ತುತ್ತ ೀಗೆಲ್ಲ ಅನಾನಸು ಮಾಡ್ತಾ ಇದಾರೆ ಅನಾನಸು ಹಿಂಗೆ ಒಂದು ವರ್ಷ ಎರಡು ವರ್ಷ ಅನನಿಸ್ತಕಂತಾರೆ
ಅಂದ್ರ ಮಿಶ್ರ ಬೆಳೆ
ಹ್ಮ್ ಎಲ್ಲ ಮೆಸರುಬಳೆ ಅದು ಐದ್ನೇ ವರ್ಷ ತಕ ಮೆಸರು ಬಳೆ ಬೆಳಿಬೋದು ಆಮೇಲೆ ಮರ ದೊಡ್ಡ ಆದ್ಮೇಲೆ ಮೆಸರು ಬೆಳೆ ಮಾಡಕ್ ಬರಲ್ಲ
ಅನ್್ರೀ ಬಾಕಿ ಬೇರೆ ಉಳ್ದಲ್ಲಾ ಬೆಳಿಗ್ಗೆ ಹೋಲ್ಸಿದ್ರೆ ಅಡಿಕೆ ಈ ಅಡಿಕೆ ಹಚ್ಚಿ ಒಂದು್ ವರ್ಷ ಕ್ಕ ನಾವು ಫಲ ತಾನಕ್ಕ ಆಗಲ್ಲ
ಸಾಧ್ಯ ಅಲ್ಲ ವಿಚಾರದ ಐದು ವರ್ಷ ಬು
ದರ್ಶ ಕಾಯಲಬೇಕ ನಾವು
ಐದು ವರ್ಷ
ಐದು ವರ್ಷೆ ಕ ಅ್ಮೇಲೆ ಮತ್ತ ವರ್ಷ ವರ್ಷ ಬರುತ್ತಾ ಫಲ
ಆಮ್ ಆಮಲ್ ವರ್ಷ ವರ್ಸಾನೂ ಗಿಡನ್ನ ಜಾಪನ್ ಮಾಡಕಿಂತ ಅ ಫುಡ್ಡು ಫುಡ್ಡು ಔಷಧಿಯ ಅಡಿಕಂತ ಇದ್ರೆ ನೀವು ಕನಿಷ್ ಒಂದ್ ಐವತ್ತು ವರ್ಷ ತಕನುೂ ಬೆಳೆ ಮಾಡ್ಬೋದು ಇವತ್ತು ತುವರ್ರಿಸತಕನ ಮರ ರಕ್ಷಣೆ ಮಾಡ್ಕಿದ್ದ ಹೋದ್ರೆ ಐವತ್ತು ವರ್ಷ ಹ್ಮ
ಹ್ಮ್ ನ್ರಿ ಐದ್ ವರ್ಷ ಕಾ ಈ ಐದುರ್ಷ ಹಾ ಅಲ್ಲ ಐದ್ ವರ್ಷಕ್ಕಾಯ್ತಿರ್ಲಾ ಐದು ವರ್ಷ ಕಾಯ ಬದ ಬೇರೆ ಬೆಳಿ ಬೆಳತ್ ವರ್ಷ ವರ್ಷ ಬೆಳಕಂತ ಹೋದ್ರೆ ಬೆಸ್ಟ್ ಅಲ್ಲ ವರ್ಷ ವರ್ಷ ಇನ್ಕಮ್ ಬರ್ತೈತಿ ಐ್ ವರ್ಷ ಕಾಯಕ್ಕಿಂತ ಒಂದ್ ವರ್ಷ ವರ್ಷ ಆಾಕತಿ ಇದು
ಹೌದು ಐದ್ ವರ್ಷ ನಂತರ ಇದ್ದ ಏನು ಸಮಸ್ಯೆ ಮೇಲ್ಲ ಈ ಬತ ಬಂಡಕ್ಕೂ ರೋಗ ಋಷಿ ರುಿ ಬರ್ತದು ರೇಟ್ ಕಮ್ಮಿ ಇದು ಎರಡು ವರ್ಷಾಗ ಲಕ್ಷ ಲಕ್ಷ ತೆಗಿತಾರ
ಹ್ಮ್ ಅಂದ್ರೆ ರೇಟ್ ಬಾಕಿ ಬೆಳಿಗ್ ಹೋದ್ತೀರ ಅಡ್ ಕೆಬಡೆ ರಸ್ತೆ
ಜಾ ಜಾಸ್ತಿ ಹತ್ತು ಬೆಳಿಗ್ಗೆ ಕ್ವಿಂಟಲಗೆ ಎರಡು ಸಾವಿರ ರೂಪಾಯಿ ಇರ್ತೈತಿ ಇದು ಕ್ವಿಂಟಲಗೆ ಹತ್ತು ಬೆಳ ಅಡಿಕೆ ಕನಿಷ್ಠ ನಲ್ವತ್ತೈದರಿಂದ ಐವತ್ತು ಸಾವಿರ ಅರವತ್ತು ಸಾವಿರವರೆಗೆ ಹೋಗಕೈತಿ ಕ್ವಿಂಟಲಿಗೆ ಹ ಇರ್ತೈತಿ ಅದು ಈ ಪತ್ ಅದು ವತ್ತು ಕ್ವಿಂಟಲ್ ಬೆಳೆಯೋದು ಸಮ ಇನ್ನು ಹತ್ತು ಒಂದ ಕ್ಂಟಲ್ ಬೆಳೆದ್ರರು ಸಮಮಕೈತಿ ಹ್ಮ
ಹಓ ಹ್ಮ
ರೈತ ತಿರುಪೋದಕ್ಕೀಂಗಲ್ಲ ಅ ಹ ಅನ್ನ ಅಡಿಕೆ ಒಂದು ಸರಿ ಹದಿನೈದರಿಂದ ಇಪ್ಪತ್ತು ಕ್ವಿಂಟಲ್ ಬೆಳೀಬೋದು ಚೆನ್ನಾಗಿ ಮಾಡಿರ ಇಪ್ಪತ್ತು ಕ್ವಿಂಟಲ್ ವರಿಗೆ ಬೆಳತಾರೆ ನಮ್ಮ ಕೆಲವು
ಒಂದು
ಹತ್ತು
ಹ್ಮ್ ಹತ್ತು ಅಂದ್ರ ಒಂದ್ ಕ್ವಿಂಟಲ್ಗೆ ನಲವತ್ತು ಐದ್ ಸಾವಿರ ಐತೆ ಹ್ಮ್
ಈಗೆಲ್ಲ ಕೆಲವು ಹಸಿ ಅಡಿಕೆ ಕೊಡ್ತಾರೆ ರೆಡಿ ಆಗಿದ್ದು ಒಣ ಅಡಿಕೆನ ಹತ್ತು ಕ್ವಿಂಟಲ್ ಬೆಳಿಬೋದು ಹಸಿ ಅಡಿಕೆ ನೂರು ಕ್ವಿಂಟಲ್ ಆಗುತ್ತೆ ಅದು ಕ್ವಿಂಟಲಗೆ ಆರು ಸಾವಿರ ಐದ್ ಸಾವಿರ ರೇಟಿಗೆ ಹೋಗುತ್ತೆ ಹಸಿ ಆಡಿಕೆನೆ ಒಣಗಿದ್ದಾರೆ ಹತ್ತು ಕ್ವಿಂಟಲ್ ಒಂದೇಕ್ರಿ ಒಂದೇಕ್ರಿ
ಒಣಗಿದರ ಕ್ವಿಂಟಲ್ ಬೆಳಿಬೋದು ಕ್ವಿಂಟಲ್ಗೆ ಎಷ್ಟ ಐತಿ ಅಂದರ
ಒಣಗಿದ ಕಾದ್ರ ನಲವತ್ತೆಂಟು ಸಾವಿರದಿಂದ ಐವತ್ತು ಸಾವಿರ. ಹಸಿ ಅಡಿಕೆ ಆದ್ರ ಕ್ವಿಂಟಲ್ಗೆ ಐದು ಐದುವರಿ ಆರು ಸಾವಿರ
ಹಾ ಅದ ಒಣ ಅಡಿಕ್ಯಾನ ಕಿಂಟಲ್ಲಿಗೆ ನಲವತ್ತು ಐದು ಸಾವಿರ ಇದೆ ನಾಲ್ಕುವರೆ ಐದು ಲಕ್ಷ ಮಾಡ್ಬೋದು
ಹ್ಮ ಹತ್ತು ಕ್ವಿಂಟಲ್ ಕರೆಕ್ಟ್ ಬಂದ್ರೆ
ಎಕ್ರೇಗೆ
ಎಕರೆಗೆ
ಹ್ಮ್
ಚೆನ್ನಾಗಿ ಬಂದ್ರೆ
ಬಾಕಿ ಬೆಳೆಗಳು ಕಡಿಮೆ ಆಗುತ್ತೆ
ಹ್ಮ್ ಹ್ಮ
ಬಾಕಿ ಬೆಳೆ ಅಂದ್ರ ಐದ ಲಕ್ಷ ಇನ್ಕಮ್ ತರಕ್ ಒಂದು ಎಕರೆಗೆ
ಅಗಲ್ ಅಗಲ್ ಅಗಲ್ ಆಗಲ್ಲ ಸುಲ್ ಲಕ್ ಇರ್ಬೇಕಷ್ಟೆ.
ಹ್ಮ್
ಇರ್ಬೇಕು ಮಾರ್ಕೆಟ್ ಬಂದ್ರೆ ಆಕತಿ ಇಲ್ಲ ಅಂದ್ರ ಇಲ್ಲ ಈಗ ಅನನ್ನಿಸಸ ಹಂಗೆ ಮಾರ್ಕೆಟ್ ಬಂದ್ರರು ಅದ್ರಕ್ಕೂ ದೊಡ್ಡ ಮೇತಿ. ಹ್ಮ್ ಬತ್ ಜೋಳ ಎಲ್ಲ ಕಷ್ಟ ಈಗಿನ ಖರ್ಚು ಹೆಚ್ಚಿಗೆ ಕೆಲಸ ಹೆಚ್ಚಿಗೆ ಇದು ಶುಂಠಿ ಅಡಿಕೆಗೆ ಖರ್ಚು ಊ ಹೆಚ್ಚಿಗೆೇನು ಬರಲ್ಲ ಕೆಲಸನ ಹೆಚ್ಚಿಗೆ ಆಗಲ್ಲ.
ಹ್ಮ್
ನೀರು ಒಂದ್ ನಿರೊಂದ್ ನೋಡ್ಕೆಂತಿರಬೇಕು.
ಹ್ಮ ಕಡಿಮೆ ದುಡ್ಡಲ್ಲಿ ಜಾಸ್ತಿ ಇನ್ಕಮ್.
ಹ್ಮ್
ಥ್ಯಾಂಕ್ಸ್ ಚೆನ್ನಾಗ್ ಹೇಳ್ದಿ.
ಹ್ಹಾ